ಹಲೋ
ಏನ್ ಮಾಡಕತಿ ಎಷ್ಟು.
ಹೇ ಏನ್ ಎಷ್ಟೋತ್ತು ಆಯ್ತ ನಾ ಗೌಡೆಗೆ ಹಚ್ಚಕತ್ತತಿನಿ ಅವು.
ಹೌದ.
ಹ್ಮ ಆ ನಂಬರ್ ಬಿಟ್ಟು ಈ ನಂಬರ್ ಬಂತು ನಾನಾಗಿದ್ರೆ ಎರಡ್ ಕಾಲ್ ವೇಸ್ಟ್ ಆದವ್ರೊಳಗೆ.
ಹಾ ಏನಿಲ್ಲ ನೋಡ ರೊಟ್ಟಿ ಮಾಡ್ಬೇಕ. ಜೋಳದ ರೊಟ್ಟಿ ಮಾಡೀನಿ
ಹ್ಮ್
ಚಜ್ಜಿರೊಟ್ಟಿ ಸ್ವಲ್ಪ ಮಾಡ್ರತ ಕುಂತಿನ
ಹ್ಮ್
ನಿಂದೆ ನೆಡದವ.
ನಾವೇ ರೀಲ್ಸ್ ನೋಡ್ಬೇಕಂದ್ರ ಈಗ ಬಾಳಕನ ಪೋಸ್ಟ್ ಬಿಟ್ಟಾರವ. ಇದು ಜಾಬಿಂದ್.
ಹೌದಾ
ಹ್ಮ್ ನಾವು ಮೊದ್ ಫಾಲೋ ಮಾಡ್ತಿದ್ದೆ ನಾನು ಚೆಂದನ ಒಂದ್ನ ಒಂದ್ ಅವೇ ಪೋಸ್ಟ್ ಬರ್ಲಕ್ಕತ್ತವ.
ಹ ಹ ಹಾ
ಇಷ್ಟು ದಿನ ಜಾಬನ್ ಬಂದೈತಿ .
ಹ್ಮು.
ಅದಕ್ಕೆ ನೋಟ್ಸ್ ಡೌನ್ಲೋಡ್ ಮಾಡ್ಕೊತಿದ್ದೆ ಇನ್ನಾ ವಿಲೇಜ್ ಅಕೌಂಟ್ ಹಾಕಿಲ್ಲ ನಾನು
ಹ್ಮ್.
ಹಾಕ್ಬೇಕೆನೊ ಅನ್ಕೊಂಡನಿ
ಹಾಕ್ಬೇಕೇನೋ ಅನ್ಕೊಂಡಿಯಾ ಬಟ್ ಇನ್ನಾ ಹಾಕಿಲ್ಲಾ.
ಇನ್ನು ಹಾಕಿಲ್ ಜನರಲ್ ನಾಲೆಜ್ ಎಲ್ಲದಕೂ ಒಂದೆ ಸಂಬಂಧ ಪಡ್ತೈತಿ ಈಗ
ಹ್ಮು.
ಎಲ್ಲ ಸೇರ್ಕಸ್ ಓದಾಕ್ ಬರ್ತೈತಿ ಏನ ಬಿಟ್ಟಾರಲ್ಲವ್ವಾ ನಮ್ಮ್ ಮೇಡಮ್ ಏನ ಬಿಟ್ಟಾರ ಓತ್ತಿನ್ ಕೆಳಸ್ಕೊ
ಹೇಳ್
ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೊಳನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಂತೆ ಉಲ್ಲೆಖಿತ ಅಧಿಸೂಚನೆಯಲ್ಲಿ ಮೂರನೇ ಮತ್ತು ಐದನೇ ಸಮಿಷ್ಟ ಪ್ರವೇಶಾತಿ ತಂ ದಂಡ ಶುಲ್ಕವಿಲ್ಲದಂತೆ ದಿನಾಂಕ ಹದ್ನೈದು ಏಳು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಹಾಗೂ ಐದು ಐದ್ ಸಾವಿರ ಏನ್ ಇದ
ಎಷ್ಟು ಪೂಜೆ ಆಗ್ಯಾಳ
ಹಾ.
ಎಷ್ಟ್ ಪೂಜಿ ಹೇಳವ ಅವಿ ಹೇಳ್ತನಿ ಅದು ಓದೊದ್ ಆಮೇಲೆ ಮಾಡಕತ್ತಿಗಂತ
ಅಲ್ ಕಾ ಆದ ಐದ ಬರೆ ಐತಿ ಪಸ್ಟಿಗೆ ಪಾಯಿಂಟ್ ಐತಿ ಅದಕ್ಕ ಅನ್ನೆನ್ಯಾ
ರೈಟ್ ಐತೆ ಆ
ಯು ಸಿ ಎಂ ಎಸ್ ನೋಡಲ್ ಅಧಿಕಾರಿಗಳು ಉಲ್ಲೇಖ ಪತ್ರದಲ್ಲಿ ತಿಳಿಸಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ವಿದ್ಯಾರ್ಥಿಗಳ ಶುಲ್ಕ ಸೋಚಸುತ್ತದೆ. ಸದರಿ ವಿದ್ಯಾರ್ಥಿಗಳು ಯು ಸಿ ಎಂ ಎಸ್ ತಂತ್ರಾಂಶದಲ್ಲಿ ಲಭ್ಯರುವ ಐಡಿ ಸಂಖ್ಯೆಯನ್ನು ವೆರಿಫಿಕೇಶನ್ ಮಾಡಿ ಸಿ ಸಂಬಂಧ ಪ್ರವೇಶಾತಿಯ ಅವಧಿಯನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನವಾ ಇದು ಏನು ತಿಳೆವಲ್ದ್
ತಿಳ್ಯಾಲ್ ಬಿಡ್ ಪ್ರೆಮಾ ವಿಲೆಜ್ ಅಕೌಂಟ ಇರ್ತದ ಅದ
ವಿಲೆಜ್ ಅಕೌಂಟ್ ಅಲ್ಲ
ಹ್ಮ.
ನಮಗ್ ನಮಗ ಈಗ ನೋಟಿಸ್ ಕಳಿಸ್ಯಾರ ಏನ ಮೇಡಮ್ ಇಲ್ಲಿ ಶಿವಮೊಗ್ಗದವರು.
ನೋಟಿಸ್ ಕಳಿಸ್ಯಾರಾ
ಫೀಸ್ ಕಟ್ಟುದು ಎಕ್ಸಾಮ್ ಫೀಸ್
ಎಕ್ಸಾಮ್ ಪೀಜ.
ಎಕ್ಸಾಮ್ ಫೀಸ್ ಅಂತ್ನಿ ನೊಡೆವ್ವಾ ಎಡ್ಮಿಷನ್ ಫೀಸ್
ಎಡ್ಮಿಷನ್ ಫೀಸ್ ನಾವ್ ಕಟ್ಟಿರ್
ಅಂದ್ರ ಎಸ್ ಎಸ್ ಪಿ ಬರದ ಕಟ್ಟಂತ್ ಏಯ್
ಹ್ಮ್.
ಈ ಸಲ ಏನ್ ಹಂಗೆ ಡೈರೆಕ್ಟ್ ಎಲ್ರಿಗತ್ನೆ ಕಟ್ ಅಂತಾರ್ ಏನ
ಹೌದನ
ಹ್ಮ್
ಹಾ.
ಎಸ್ ಎಸ್ ಪಿ ಹಾಕಿದ್ಯಾ
ನಾ ಅಕ್ಬಕವಾ ನಾ ಒಂಬತ್ನೇ ತಾರೀಕಿ ಒಂಬತ್ನೇ ತಿಂಗ್ಳು ತಕ ಆಗಲ್ ಟೈಮಿಂಗ್.
ಜಲ್ದಿ ಅಕ್ ಜಲ್ದಿನೇ ಬರ್ತವ್.
ಯಾವಾಗ್ ಮಾಡಿದ್ರು ನನಾವ್ ಮಾರ್ಚಿಗ್ ಬರ್ತವ್.
ಹೊ ಹೊ.
ಕರೆ ನಿಜ್ಜ .
ಇಗೆಂಗು ಎಲೆಕ್ಷನ್ ಟೈಮ ಪಟ್ ಬರ್ತಾವ.
ಹೌದಾ ಹಾಕಿಬಿಡ್ತ್ನ್ ನಾಳಿಗೆ ನಾಳೆ ಆಗಲ್ಲ.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
ಓಟಿಪಿ ಹೇಳದು ಅದು ಹೇಳದು ಇದು ಹೇಳದು ಮೊದ್ಲೇ ಊರಿಗೂಗ್ ಅತುಲ್ದಾಗ್ ಎಲ್ಲನ ಹೋಗಿ ಯೋಳ್ ಗಂಟೆ ಬಸ್ಸನ ಯಾದ.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
ಕಿರ್ಕಿರಿ ಸೋಮಾರಿಲ್ಲಕ್ ಮಂಗಳವಾರ ಸೋಮರಂತ್ರು ಸಿಕ್ಕಾಪ ರಶ್ ಇರ್ತದಾ.
ಹ್ಮ್.
ಸೋಮರೊಂದಿನ ಬಿಡ್ತನಿ ಮಂಗ್ಳುವರ್ ದಿನ ರೈಟ್ ಹೆಳ್ತ್ನಿ.
ಹೆಲ್ಲಿಗಿ.
ಕಂಪುಟ್ರಂಗ್ಡಿ. ಹೋತೆಲಿವಾಗ. ಹೋಗದು ಹಾಕದು ಬರದು ಮಕ್ಕಳದು. ಇನಾ ಏನೇನ್ ಹೇತರ ಏನೇನ್ ಇಲ್ಲಲ್ಲ ಟ್ರೈನಿಂಗ ಕೇಳ್ಕೊಂಬರ್ಬಕಲವ್ವ. ಹ್ಮ್ ಊಟಾಗೆದ.
ಊಟ ಮಧ್ಯಾನ್ದಾನಕೆನ್ ಈಗ ಆಲ್ರೆಡಿ ಎರಡ್ ಆಗ್ಯಾವ.
ಹ್ಮ್.
ಬಟ್ಟೆ ತೊಳ್ಯಾಕೂ ಮುಂಚ್ ಒಂದು ಬಟ್ಟೆ ತೊಳ್ದ್ಮೆಕೊಂದು.
ಹ್ಮ್ ಇಗ್ ಮೂರ್ನದ್ದ. ಇಗ್ ಮೂರ್ನೇದ್ದನಾವ ಅಂದೇ.
ಹ್ಮ್ ಕುರೆದಕೇನು ಇಲ್ಲ.
ಏನ್ ಮಾಡ್ತಿ ಅಡಿಗಿ.
ಏನ್ ಮಾಡ್ಲಿ ಇವರ್ ಇಷ್ಟ ತನ್ಕ ಬಿಟ್ ಇನ್ನ ಇಗ್ ಹೋಗ್ಯಾರ ಒರುಕ್ ಹೊಲ್ಕ. ಎಂಗ್ಯಿಡಿಯಾರ್ ಬಂದಾರ.
ಎಣ್ಣಿ ಹೊಡಿಯರ್ ಬಂದಾರ ಹೆಟಾಗೆದ್ ಹತ್ತಿ.
ದುನ್ಗೆನ್ ಮ್ಯಾಲ. ಒಂದ್ ಮಾಳ್ ಒಂದ್ ಇದು ಒಂದ್ ಮಳ.
ಒಂದ್ ಮಾಳ. ಹಾದೆಂಗ್ ಸಟ ಸೆಟ್ಟಿದಾಗಿದ್ದೆ ನೋಡ್ದ.
ಅದೇ ಕಾಳ್ಸಿದ್ದಲ್ಲಕ ನಾನ್ ನೋಡ್ರ ಅದು ಡಿಲೀಲಿಟ್ ಮಾಡಿದ್ರವ್ರು ಏನ್ ಹೇಳಕ್ಕ.
ಕುಂತ್ರುನು ನಿದ್ ಬರ್ಲದಂತ ನಿಂತತ್ರು ನಿದ್ ಬಾರ್ಲಗೇದಂತ ಮಕ್ಕಂಡ್ರು ನಿದ್ ಬರ್ಲಗೆದಂತ.
ಹ್ಮ್.
ಯಾರ್ಕಂಡ್ರುನು ಭಯ ಆಗಕತದಂತ್ ಅವ್ನಿಗ್. ಹಾ.
ಬಿಟ್ಟಿಗಿದಳವ್ನಿಗೆ.
ನೋಡ್ದೆ ನ ನಿನ್ನೆ ಸ್ಟೇಟಸು ಅದ್ಕ ಕಳ್ ಸಿದ್ದೆ ನಾನು.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
ಯಾಕೊ ಯಾಕ್ ಹಿಂಗ್ ಆಗಕತ್ತದ್ ನನ್ಗ ಕುಂತ್ರು ನಿದ್ ಬರ್ಲಗೆದ ನಿಂತ್ರು ನಿದ್ ಬರ್ಲಾಗೆದ. ಕಂಡ್ರು ನಿದ್ ಬರ್ಲಾಗೆದ ಯಾರುನ್ ನೋಡಿದ್ರು ಭಯ ಆಗಕತ್ ನನಗ.
ಹ್ಮ.
ಹ್ಮ ಹ್ಮ ಹ್ಮ್
ಅ ಅವಿಗಬೇಕು ರ ಅವನಿಗೆ ಅದಕ್ ಅವರ್ ಅವ್ವ ಅಪ್ಪಗ ಹಾಕ್ಬೇಕು
ಹ್ಮ್
ನಾ ಏನ್ಕಮ್ಮ ನಂತ ಹಿಂಗತ್ ಗ ಮಾರ ಅನ್ಬೇಕು ಅವರು
ಹ
ಹ್ಮ
ಮೂರ್ದ ಪಪ್ಪ ಮಾಡ್ಯಾರ ಸ್ವಲ್ಪ ಮಾಡ್ಯಾರಲ್ಲ
ಹಾ
ಹಗೆ ನಾದ ಹಂಗೆ ಮಾಡದು ಹ್ಮ್ ಹ್ಮ್ ಜೆಟ್ಟಿ ಜೆಟ್ಟಿ ಜಮ ಆದರ ನ್ ಮಗ ಚಟ್ಟೆ ಬರ್ತ್ ನೋಡೂ ಅವ್ನ್ ಹೆಂಗಂತ ಅಂದ್ರೂ ಚಿಂತೆಕಿಲ್ಲ.
ಎಲ್ಲೋ ನಾ ಜಲ ತೆಗಿತೀನಿ ಬ ನನ್ ತೆಸ ಮಮ್ಮಿ ತೆಿ ಬಡ ದಿನ
ಏನ್
ಅವರು ಜತಿ ಜಗಳ ತಗಿಬೇಡ ಸುಮ್ ಕುಂದ್ರೂ.
ಎಲ್ಲಿ
ಹ್ಮ್
ಹ್ಮ್ ಹ್ಮ್ ಹ್ಮ್ಮ
ಮತ್ತ ಹೊತ ಆಕ್ಕಿಗಿ
ಹಾ
ಸೈಗ್ಬೇಕು ಅಂತ ತಗೋಳಪ
ಯಾರ
ಮಚಿನ ಎಡ್ ಬಾಜು
ಏನಂತ
ಯಾ ಜನ್ ಬೈತ್ತರ್
ಹ್ಮ್
ಹೌದು ಅದಕ್ಕೆ ನಾ ಅಲ್ಲೇ ಹಾಕಿ ನನ್ ಎದ್ರ್ ಇಲ್ಲದೆ ಯಾವಡ ಸುಮ್ ಕುಂದ್ರ ಯಾಕ್
ಹ್ಮ್ ಮತ್ತೆ ಊರಾಗೇ ಇರಲ್ಲ ಬೂಡು ಕಾರ್ಡ್ ಬರಲಿಲ್ಲ ಅಂದ್ರೆ
ಹ್ಮ ನನೆ
ಹ್ಮ್ ಅಂತಪರಿ ಸೈಡ್ ಬೈಡ್ಲ ಅಂದ್ರೆ ಆಕೆ ಹೆಂಗೆ ಇಟ್ಕೊಂಡ್ ಕಿಸರ್ ಇ ಮಾಡೋದು ನನ ಇಲ್ಲೇನ. ಎತ್ತ ಅಂಗಡಿನಿ ಎಲ್ಲಿದ್ದಲ್ಲೋ ಹೋಗ್ಯವು ಅಷ್ಟ್ ಸೈಡ್ ಬೈದು ಅಲ್ಲಿ ಇರಂಗ ಅದು ಸಂಸಾರ ಮಾಡ್ಬೇಕು ಇಲ್ಲೇದು ಕಡ ಬಂದಿದ್ದು.
ನೋಟೀಶ್ ಶಾಕ್ ಬಂದ್ರ ಆಕಿಗ್ ಶಾಕ್
ಹ್ಮ್ ಕೊಡತ್ತೀವಿ ಅಂದಲ್ಲ ತು ಕ್ಯಾ ಕರತ
ಹನ್ನೆರಡ ತನ ಅದು ಬನ್ನ ಆಗ ಹನ್ನೆರಡರ ಮ್ಯಾಲೆ
ಹ್ಮ್ ಏನ್ ಮಾಡಿದೆಲ್ಲ ಅಂತೂ
ಇರು ಅಂದ್ರೆ ಅನ್ನಡವ್ರಂತ ಅಂದ್ರ ಅನ್ನ್ಯಾಲ್ ಹ
ಹ್ಮ್ ಅದೇಲ್ಲೇ
ಹ್ಮ್ ತಡ ನೋಡ್ಯ ನೋಡಕತ್ನ ಇವರು ಬರವರು ಬಂದು ಒಂದ್ ಎರಡ್ ತಾಸು ತಾನ ಜಳಕ ಮಾಡ್ಲುವ
ಹ್ಮ್
ನಮ್ಮ ಮತ್ತ್ ಹೆಂಗ ಇದು ಇರ್ಬೇಕ ಅವ್ವ ಹಲ್ಲೂ ತಿಕ್ಕೋಲಾರ್ದದೆ
ಯಾ ನಡ್ತಕ್ಕ.
ಹ್ಮ ಅವು ಇನ ಚಾ ಕೂಡ ಶಿಸ್ತ ಕುತ್ತಿರ್ಥ.
ಹ್ಮ.
ಆಮೇಲ ಮತ್ತ ಜಳಕ ಮಾಡಿ ಅದ ಮುಳತಗಿ ಅತ್ತಗಿ ಇತ್ತಗಿ ಅ ಇದ ಜೊಕಕ್ಕಿತ ಮುಂಚೆ ಹಂಗ ಮಾಡಿದ್ರು.
ಹ್ಮ.
ಜಳಕ ಆಗಂತ್ಲೆ ನಾನ್ ನಿಲ್ಲ ಪಟ್ಟಂದ ಬಟ್ಟಿ ತೊಂಡಯ್ಬಟ್ಟನಿ.
ಹ್ಮ.
ಹೌ ತಳಿತ. ತಗೊಂದ್ಲು ಇಲ್ಲ ತಗೋತೈತಿ ನಿ ಬಾಳ ಇದ್ದು ಅಲ.
ಹ್ಮ
ಅಪ್ಪನು ಒಂದ್ ಮೂರ್ ಜೋಡ ಕೊಟ್ರ ಪ್ಯಾಂಟ್ ಅಂಗಿ
ಹ್ಮ ನೀ ಆಷ್ಟಲ್ಲಾ ಹೆಂಗ ಇಡ್ತ ಹಂಗೆ ಇಟ್ರ ನಂತ
ಹ್ಮ ಆಮೇಲ ಅ ಮಮ್ಮಿವು ಎರಡ್ ಸೀರಿ ನಾನು ಇಷ್ಟ್ ಬಟ್ಟಿ ಮತ್ತ ನಿನ್ನೆ ಮನ್ನೇ ಉಟ್ಕೊಂಡು ಹೋಗಿದ್ವು.
ಹ್ಮ.
ಉಷ್ಟು ಆಮೇಲೆ ಉಷ್ಟು ತೊಗ ಕೇಸಿಂದ ಅವ ಮೂರ ಅಂಗಿ ಇಟ್ಟ ಕೆಸ ಬಂದೆ.
ಹ್ಮ್ ಪಪ್ಪನ ಪಪನ ಇಟ್ಟ ಬಂದ ಹಂಗೆ
ಅಂಗಿಗೋಳು ಅವು ಹೊಲಸ ಮತ್ತ ಅವಕ ಒಂದ್ ತಾಸ ಕುಂದರ್ತಿದ್ದೆ ನಾನ.
ಹ್ಮ.
ಮತ್ತ ಅವ್ಕರ ಜೋಡ ಇನೊಂದ ಇನೊಂದ ಅಂಗಿ ಬಾಳ ಹೊಲ್ಸ ಐತಂತ ಅದು ಜೋಡ ಮಕ್ಕೊಂಡ ಹೋದ್ಲ.
ಅವ ಎಲ್ಲಿ ಹೋಗ್ಯಾಳ.
ಇಲ್ಲೇ ಒಗ್ದಳು ಮತ್ತ ನಾ ಬಾಂಡ್ಯ ತೊಗಕಸ ಅವೆಲ್ಲಾ ಅವ ಒಗ್ದಿದ ಮೂರಂಗಿ ಒಣಾಕಿ.
ಹ್ಮ.
ಬಾಂಡೆ ತಿಕ್ಕದ್ನ ಬ ನೀರ ಸಣ್ಣದ್ದು ಬಾಂಡೆ ಒಂದ ಸಪ ಬಾಳಿದು ರ ಮುಂಜಾನೆ ಇದ ಯಾವದವ ಪಪ್ಪಾ ಫೋನ್ ಮಾಡಕತ್ತಾನ.
ಹ್ಮ. ಹಂಗೆ ನಡ್ತಿರ್ತಾನ ಎ ಮಾಡಕ್ಕಾಗಲ್ಲ.
ಹಾ ಹ್ಮ ಆ ಎಂದರ ಒಂದ ದಿನಾರ ಅಪ್ಪ ಬಾ ಅಂದ್ಲಕ ದಿನ ಐತನಕ್ಕ.
ಪರಕ್ಕ
ಹಾ
ಹ್ಮ ಏನಂತ ಬಾ ಅಂದೆನ ಈ
ಹ್ಮ ಟೆಸ್ಟ್ ಮಾರ್ತುಲ್ಲಾ ಐತತ್ತ.
ಎಲ್ಲಿ
ಟೆಸ್ಸು ಅಂದ್ರೆ ಯಾವ್ದ ಗೆ ಯವ್ವ.
ಅದ ಹಸರ ಕಲರ್ ಇರುತ್ತದಲ್ಲೇ. ಬಿಸು ಅಲ್ಲ ಅಲ್ಲ ಅಲ್ಲ ಸಣ್ಣದ. ಸಣ್ಣದ ಕರೆಂಟ್ ಬಂದ ಚೆಕ್ ಮಾಡ್ತಾರಲ್ಲಾ.
ಅದಾ ಎಲ್ಲಿ ಬಡದಿರ್ತಾರ ನ ಇವರು ತಮಗೇನೆ ಸಿಗಲ್ಲಾ
ಇಲಿ ಇಷ್ಟ ಇ ಇಡ್ತರಲ ಮ್ಯಾಲೆ ಗ
ಅಲ್ಲಿ ಇಲ್ ಈ ಕಡೆ ಸೈಡ್ ಐತ್ ಸಿಕ್ತ
ಹ್ಮ ಮಾರ್ತಲ್ಲ ಅಲ್ಲಿ ಇರ್ತನೋಡ ಅದ ಹಸರಂದ
ಹಸರಂದ್ ಐತಿ ಅವ್ರಲ್ಲಿಕ್ಕ ಎಲ್ಲೇ ಇದ್ರು ಹ ಇಲ್ಲೊಂದ್ ಐತಿ
ಇಡ್ಲ್ಯಾ
ಹ ಇಡ
ಹ್ಮ್.